ಹ ಬತಕಣೆಯ ಆಗ ಕದ ಕ ನೀ ಟಾಸ್ಕ ಹ ಎತ್ ಬಿಡಲ್ಲ ಆದ್ರೂ ಟಾಸ್ಕ್ ತಎ ಸಿಂಪಲ್ ಆಗಿ ಮಾತಾಡು ಮರ್ರೆ ನೀ ಆನ್ಸುಸುಮನೆ
ಹಗಮ್ಮ ಜಾಸ್ತಿ ಬರುಬೇಕುಮಗನೆ ನಂಗೆ ಜಾಸ್ತಿ ಬಂದ್ರೆ ಹೇಳಿ
ಏ ಹೊರಗಡೆ ಏನ್ ಹೊರಗಡೆ ಮಾತಾಡ್ಬೇಡ ಅಷ್ಟೇ ಇನ್ನೇನಾ ನಮ್ಗೆ ಗೊತ್ತಿರೋ ಮಾತಾ ಆಡ್ಬೇಡ್ದ
ಹ ಆಯ್ತ ಆಯ್ತು ಯ ಹೇಳ್ತರ್ ನೀನೇ
ನಾನೇ ಹೇಳ್ತೀನಿ ಎಲ್ಲ ಸುಮ್ನೆ ಸಿಂಪಲ್ ಆಗ ಮಾತಾಡೋದ ಅಷ್ಟೇ ಏನ್ ಇಲ್ಲ ನಾ ಅರುಣ ಸಿಂ ಸಿಂಪಲ್ ಅ ಜ ಆಜ್
ಇವತ್ ಮೂವತ್ ಟಾಸ್ಕ್ ಕಂಪ್ಲೀಟ್ ಆಬೇಕು.
ಹಾ ಆಗೋಯ್ತ್ ಇವತ್ತು.
ಸರ್ ಹೇಳಿ ಸಾರ್ ಏನ್ ಮಾಡತಿರ್. ಏನೋ.
ಏನು ಇಲ್ಲಸರ್ ಅಮ್ಮನ್ಗೆಮಿ.
ಯಾಕ್ ಸಾರ್ ಮನ್ಗಿದೀರಾ.
ಅಯ್ಯ ಯನ್ ಮಾಡಕ್ ಆತ್ತದ್ ಸರ್.
ಮೋನಿಕಣು ಅಂದ್ರ ಆಗುತ್ತಾ.
ಮಾಡ್ಬೇಕು ಅನ್ಕತಿನ್. ಎಲ್ಲ ಮೋಟಿವೇಶನ್ ಕೊಟ್ಬಿಟ್ಟರು ಸ ಇವತ್ತು ಬೆಳಿಗ್ಗೆ ಫ್ರೆಂಡ್ ಜೊತೆ ಹೋಗಿದ್ದಿ.
ಹಾ.
ರೇಷನ್ ಎತ್ತಿ ಎತ್ತಿ ಕೊಟ್ಬಿಟ್ರ ಏನ್ ಮಾಡೋದ್ ಸರ್. ನೀವಿರ್ ಎಕ್ಸಾಮ್ ಬರಬಿಟ್ಟಿವಿ ಏನ್ ಮಾಡಕಾದ್ದು ಎಲ್ಲ ಲಗೋಯ್ತ ಏನ ಮಾಡೋದು. ಏನ್ ಮಾಡೋದ್ ಸರ್ ಗಿಯ್ಸಿರ್ ಕಾಯಬೇಕ್ ಕೊಂಡನ ನಿಮ ನಾಮ್ ನೋಡಿದ್ರೆ
ಸೆ ಕಲರಸ
ಎಂಗ ಹಂಗ ಆಗ್ಬುಟ್ರಲ್ಲ ಸರ್
ಹಾ.
ಏನ್ ಮಾಡೋದು ಒಂದ್ ಗೌರ್ಮೆಂಟ್ ಕೆಲ್ಸ ಅಂತೂ ಇಲ್ಲ.
ಸರ್ ಅವೆಲ್ಲಾ ಸಮ ಉಡ್ಬೇಕು ಸರ್. ಈಗನ್ ಕಾಲರೆ ಈಗನ್ ಕಾಲ ತಕೋಬೇಕು ಅಂದ್ರ ಆ ಸಮುದ್ರದಲ್ಲಿ ಈಜ ಎದ್ ಬರ್ಬೇಕ ಸರ್.
ಸ ಬಾರಿ ಕಾಟಸ ಗೌರ್ಮೆಂಟ್ ಕೆಲ್ಸ ಯಾನ್ಸಸಾ ಈಗ.
ಅಷ್ಟ ಸರ್ ಹೊಂಟ ನಮ್ ಫ್ರೆಂಡ್ಸ್ ಏ್ ಸರ್ ಒ. ಒಬ್ಬರ್ಗ ಅಂತ ಖಂಡಿತ ಹಾಗೆ ಆಗುತ್ತ ಸ್.
ಆ ಬಿಡಿ ಸರ್ ಆಯ್ತ್ ಕಣ ದೇವರು ಕೋಟೆ ಕೊಡ್ಬೇಕ್ ಕಣ. ಒಬ್ಬರ್ಗಾದ್ರೂ ಅಷ್ಟ ಕಷ್ಟ ಬಿದ್ದು ಓಡದ್ರಸ. ಪಟ್ಟಿ ಾ ಸುನ ಬಿದ್ದು ಕಿದ್ದು ಸುಿ ಎ್ದು ಬಿಗೆಿಲ್ಲ. ಮಳ ಏನಾಗಿಿಲ್ಲ. ನಾಗಲಾ ಬೆಂಕಿಯ ನಾಗಲಾ ತೀರ್ಗಿ ಸುಮನೆ.
ಯನ್ ಮಾಡಕ್ ಕಷ್ಟ ಸರ್ ಕಷ್ಟ ಜೀವನ ಬರ್. ಏನಾನೇ ಕಷ್ಟಸ್.
ಅಯ್ಯೋ ಏನು ಮಾಡಕ್ಕ ಆಗಲ್ಲಸ ಹಿಂಂಗಗೆ ಅವ್ರ ಜೀವನ ಪ್ರತಿ ಒಂದ ಊರ್ಲಿ ಮಳಿಲ್ಲ ಬೆಳಿಲ್ಲ.
ಆಶಾ
ಯನ್ ಮಾಡಕ್
ನೀನುೇ ಹೇಳ್ಬೇಕ ಸರ್ದೆ ಎಲ್ಲ
ಅಯ್ಯೋ
ನ ಒಳ್ಳೆ ಜೀವನ ಸರ್ ಕಷ್ಟ ಸಾ ಹಳ್ಳಿ ಜೀವನ
ಅಯ್ಯೋ ಬಾರಿ ಕಷ್ಟಸ ಏನ್ ಮಾಡಕದ್ದು ತುಂಬಾ ತುಂಬಾ ಕಷ್ಟಸ ಅಯ್ಯ ಏನೋ ಮಾಡಕ್ ಕಾಗಲಸ
ಆಯ್ತ ಸರ್ ಇವಾಗ
ಆ
ಹಾಗಿದ್ದು ನೋಡಿ
ನೀವ್ ಏತ್ತಡ ನನ್ನ ನೋಡತ್ತಡವಾ ಯಾನ್ ಏಳ ಎರಡುುವಾರ ನಿಮ್ಷ ಆಗದ ಕಣಿರಿ ನೀಮ ಸುಮ್ಮ್ನೆನಾರು ಏಳ್ು ಅದಾದ್ ಏಳ್ು ಚರಿ ಸನ ಸುನೆ ಇನ್ನೇನ ಮಾಡ್ಬೇಡಿ
ಹಾ ಈಗಸ ನಮ್ಮ ರನಿಂಗ್ ಬಾರ ಇ ಯಾಕ್ ಸರ್ ಇನಲ್ಲಾ ನಮ್ಮ ದೇವರು ಯಾಕ ಕೂಲ್ಗ ಅವನಂತತ್ರ
ಏನು ಮಾಡಕ್ಕ ಆಾಗಲ್ಲ
ಆಗನ್ ಕಾದರು ಪೊಲೀಸ್ ಆಗ್ಬೇಕು ಅಂತಂದ್ರ ಸರ್ ಯಾವ ಕಷ್ಟನ ಬಿದ್ರ ಸರ್ ಅವ್ರು
್ ಸರನ್ ಬೇಡ ನಾರ್ಮಲ್ ಆಗ ಮಾ
ಹ ಆ ಮಾತಾಡದ್ರೆ ಕ ಕಡೆ
ಏ, ನೀನು ಸರಿ ನಾರ್ಮಲ್ ಆಗಿ ಮಾತಾಡಿ ಏನ ಆಗಲ್ಲ ಅಂತದ್ ದೊಡ್ದದು. ಸಿಂ ಸಿಂಪಲ್ಗೆ ಮಾತಾಡಮ. ಸರ ಇವತ್ ಏಳ್ ಕಾಲು ಮುಗಿಸಬಿಡಮ್ಮ. ಎಷ್ಟ್ ಕಾಲ ಬಂದವು, ಒಬ್ಬ್ರಗ ಎಂಟ್ ಕಾಲ, ಏಳ್ ಕಾಲ?
ಏಳ್ ಕಾಲು
ಅಷ್ಟೇ ಮಾತಾಡಿ ಮುಗಿಸಬಿಡಾನ್ ತಡಿಹಗಾರ. ಇನ್ಯಾರ
ಅಕ್ಕ, ನಾಳೆ ಯಾವ್ದು?
ಯಾರಗ?
ಬಕ
ಹ, ಎಲ್ಲಿ ಇನ್ಯಾರ ಇದಾರೆ ನಮ್ ಫೋನ್ಗಳು ಮಾಡಕ್
ಶಿವು, ಶಿವು, ಶಿವು ಬಂದಾನ.
ಸಿವ ನಾ ಒಬ್ಬನೇ ಇಡೀ ಬಬೇಕು ನಮ್ಮ ಶಿವು ಕೆಲಸಕ್ಕೆ ಸೇರ್ಕೋತಾವನೆ. ಹೋದ. ಅವಿದ್ಯರ ನೆನೇನ ಮುಗಿಸ್ಕೋಬಯ್ತು ಬುಧ್ವಂತರು ನಾವು ಮುಗಿಸ್ಕೊಬೇಕಾಯ್ತು. ತನ ರಿಟರ್ನ್ ಪುನಃ ಇವತ್ತಿಗೂ
ಹ, ಹ ಅವನ್ ಜೊತೆ ಏನರ ಸೇರ್ಕಂಡಿಯ? ಅವನ ಜೊತೆಯಲ್ಲಿ
ಇನ್ನೇನ್ ಮಾಡಕತ್ದು? ಯಾರ್ ಎಲ್ಲಿ ಕ್ಯಾ ಕೆಲಸ ಸಿಕ್ಕರ ಒಯ್ತಿರಬೇಕಾ ಮಾರಾಯ, ಏನು
ಅಣ್ಣ, ಹಡ ಕೆಲಸಕೆ ತಡ ಮ ಸಾಮಿ ಬಂತ್ರಿ ಅಂತ ಅಂತವಿ. ಆಮೇರ ತಿರುಗ ಕೊಡಯ್ಯ ಇವತೊಂದ ಅಂದ್ರ ಕಾಲ್ನೋವ್ ಕೈಆಗಲ್ಲ
ನಡಿ ಹೋಗಮ ಅಡ್ಗೆಕೆಲ್ಸಕೆ. ಓ ಇಪ್ಪತ್ ಯಾವತ್ತು ಹೇಳ್ತಿದ್ದ ಅಡಿಗೆ ಕೆಲಸಕ್ಕೆ ಕ ನೀನು ಆ ಓಗಮ, ಹೇಳ್ಬಿಡು. ಅಷ್ಟೆ, ಬತ್ತಿನಿ ಅನಮೇಲ್ ಬತ್ತಿನಿ.
ಹಾ
ಸರಿನಾ?
ಹಾ
ಹ್ಮ್
ಸರ್, ಏನ್ ಮಾಡದು ಸರ್ ನಾನು? ಲೈಫ್, ಜೀವನ ನಮ್ದಂತೂ ಕಷ್ಟ ಸಾರ್. ಈಕಡೆ ಗೇಯಕು ಆಗಲ್ಲ, ಈಕಡೆ ಆ ಕೆಲಸದಕ ಓದ್ಬುಟ್ಟೋ ಅಂದ್ರ, ಅದಕೂ ಮನ್ಸ ಬತ್ತಿಲ್ಲ
ಏನೋ ಒಂದ್ ಮಾಡಬೇಕು ಜೀವನದಲ್ಲಿ.
ಹಾ
ಏನು ಮಾಡಕ್ಕ ಆಗಲ್ಲ ಇನ್ನು ಬಡ್ಡಿ ಮಗಂದ್ ಲೈಫು ಹಂಗಾಗ್ಬಿಟ್ಟದ್
ಹಾ
ಹ್ಮ್
ಯಾರ್ ಸರ್ ನೀವು ಈಗ್ಲಿಂದೆ ದುಡ್ರ ವಸಿ ಹೆಂಗೊ ಒಂದ ಸಂಬಧ ಮಾಡ್ಕೊಂಡ್ ಸೆಟ್ಲ್ ಆಗ್ ಸರ್
ಅಷ್ಟೇ ನೀವ್ ಹೇಳ್ದಾಗ
ಯಾ
ಯದಾರುವ ಒಂದ್ ಬುಸಿನೆಸ್ ಈಗ್ಬೆ ಮಾಡ್ಕೊಂಡು ಆರಾಮಾಗಿ ಅಷ್ಟೇ ಇನ್ಯಾನ ಇನ್ನು ನಾವು ಕೆಲ್ಸಕ್ಕ್ ಹೋಗಿ
ಫ್ರೆಶ್ ಆ ಇವಾಗ್ ಒಬ್ಬೊಬ್ರೆ ಎಕ್ಸಾಮ್
ಹಾ.
ಎಕ್ಸಾಮಂಪಲ್ ಐತಿ. ಗೊತ್ತಾ ಈಗ ಒಬ್ಬ ಅಣ್ಣ ವ ನಿಮ್ಮ. ಇವರ ಗೊತ್ತಿರಬೇಕ ನಿಮಗ.
ಹ್ಮ್ ಹ್ಮ್.
ಅವ್ರೇ ಹೋಟೆಲ್ . ಹೋಟಲ್. ಬಿಜಿನೆಸ್ ಮಾಡಿ . .
ಹಾ ಯಾಕ ಸೌಂಡ್ ಜಾಸ್ತಿ ಐತದ. ಬ್ಯಾಕ್ ಗ್ರೌಂಡ್ ಸೌಂಡು ಗಾಳಿ ಬಿಡ್ತ ಏನ ಮಾಡದ ಹಿಂಗ. ನಾವ ಉಡ್ರ ಪರಿಸ್ಥಿತಿ ಹದಗೆಟ್ಟ ಹೋಗ್ಬಡ್ತದ. ಜೀವನದಲ್ಲಿ. .
ಏ ಅಷ್ಟೇ ನಮ್ದ.
ಹೆಳಕಗಲ್ಲ ಕನ್ಯ ಈಗಿನ ಬ್ಯಾಳ ಈಗಿನ. ಆ ಮುಸ್ತಿ ಈಗಿನ ದುಡ್ಡು ಯ ವಸಿ ಆಯ್ತ. ಖರ್ಚು ಮಾರಾಯ ಒಂದ ಬಟ್ಟೆನ ವಸಿಯದ ದುಡ್ಡು ಈಗ ಇನ್ನ ಕೆಲ್ಸಗಳು ಸಿಕ್ತಿಲ್ಲ. ಎಲ್ಲಾ ಯಾರಗುವೆ ಈಗ.
ಎನ್ನ.
ಕೆಲ್ಸಗಳು ಸಿಗ್ತಿಲ್ಲ.
ಹಾ.
ಏನ ವಸಿ ಜನ ಕೂತಿದಾರ ಹ ಏನ ಮಾಡೋದು ಏನು ಮಾಡಕ. ಕಾಗಲ್ಲ ಎಷ್ಟೋ ಜನ ಕೂತ ಬಿಟ್ಟರ.
ಏ ಪಾಪ ಬೇರೆವರ ಬೇರ ಕಷ್ಟ . ನಮ್ಗ ಅಷ್ಟು ಇಷ್ಟೊ ದೇವರ. ದುಡ್ಡು ಮನಾರ ಕೊಟ್ನ. . .
ಏನು ಮಾಡಕ್ಕಾಗಲ್ಲ ಏನ. ಏನ ಮಾಡೋದು ಸುಮ್ನೆ ಜೀವನ ಹಿಂಗ.
ಯ.
ಅಯ್ಯೋ.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
ಹಾ. ಕೆಲ್ಸ ಕೆಲ್ಸ ಇಲ್ಲ ನೋಡ್ಬೇಕು ಅಂದ್ರ. . ಆ. ಏನ ಮಾಡೋದು ಅಂತ ದೊಡ್ಡದು ಇದಾಗ್ಬಿಡದ ಪರಿಸ್ಥಿತಿ ಹದಗೆಟ್ಟ ಹೋಗದ ನಾವುವೇ. ಏನ ಮಾಡಕ ಆಗಲ್ಲ ಓನ್ ಆಗಿ ಯಾವುದಾರ ಬಿಸ್ನೆಸ್ ಮಾಡೋಮು ಅಂದ್ರ ಬಂಡಾಳ್ಬೇಕು. ಬಂಡವಾಳಗಾಗ ಕೆಲ್ಸಕ್ಕ ಹೋಗ್ಬೇಕು. ಏನ ಮಾಡದ ನಾವು.
ಏನ ಮಾಡಾಕಾಗದು ಬನ್ನಿರಿ ಜೀವನ ಬಾರಿ ಕಷ್ಟ ಅದ.
ಹ್ಮ್. ಏನು ಮಾಡಕ ಆಗಲ್ಲ ಸುಮ್ನೆ ಕೂತಿರಬೇಕು. ಹೂ ಅಂದಿರ ಹೂ ಅನ್ಬೇಕಷ್ಟೆ.
ಇಲ್ಲಾಂದ್ರೆ .
ಹಾ ಯಾವತರ ಏನು ಏನು ಎತ್ಲ ಏನು ಅಂತನೂ ಗೊತ್ತಿಲ್ಲ ಸರಿಯಾಗಿ ನಮ್ಗ. ಅದ್ರ ಬಗ್ಗೆ ಆ. ಅದರ ಬಗ್ಗೆ ಏನು ಅಂತನೂ ಗೊತ್ತಿಲ್ಲ ಎತ್ಲ ಅಂತ. ಏನ ಮಾಡದು ನಾವು ಗೌರ್ಮೆಂಟ್ ಕೆಲ್ಸ ಗೌರ್ಮೆಂಟ್ ಕೆಲ್ಸ ಅಂತ ನಮ್ಮ ಸಾಯತೀಮೀ ಯ ಯಾವ ಗೌರ್ಮೆಂಟ್ ಕೆಲ್ಸ ಸಿಕ್ಕಿದ್ದು ಯಾನ ವಸಿ ಜನ ಓದ್ರ ಮಾರಾಯ ಡಿಗ್ರಿ ವಸಿ.
ವಸಿ ಜನ ಪಾಸ ಆಗಿದರ ಈಗ.
ಯ ಏನು ಮಾಡಕ್ಕ ಆಗಲ್ಲ.
ಓ ಏನವ್ವ ಕೂತ್ಕೊಂಡ್ ಓದ್ತಾ ಇದಾರ.
ಹಾ ಆಗಲ್ಲ ಕಣೆ. ಈ ಕಾಲದಲ್ಲಿ.
ಅದ ನಿನ್ಸಕಂಡ್ರೆ ನಂಗ ಭಯ ಆತ.
ಹಾ. ಕೆಲ್ಸ ತಕ್
ಈಗ ಮೊದ್ಲು ಮೊದ್ಲು ಈಗ ಟ್ ವರ್ ಮಂತ ಆಯ್ತ. ತಡದಾಗೆ. ನ ಮ ಆಳ್ಬಿಡ್ತಿದ್ರು ಏ ಒಂದೊಂದು ನೋಡ್ತ
ನೀನ್ ಹೇಳ್ದಾಗ ಒಂದೊಂದು ನೋಡ್ತಾರ ಐಟ್ ಇದಾಗ ಇದಿದ್ದಸ ಸೈಡ್ಗ ಅಂತಾರ.
ಅದೇಕ ಲೇ ಇದಕ್ಕಿಂತ ಇನ್ನು ಆ ನಾ ನಾನನ್ ಆ ಬಂದು ಐಟ್ ಕಮ್ಮಿ ಆಗ ಅದ ಇ ಆ ಪೋಸ್ಟ್ ಇಿರೋರು ಇನ್ ಎಷ್ಟ್ ಜನ ಇದರು ಇಲ್ಲಿ ಕಡ
ಹಾ ಏನು ಮಾಡಕ್ಕ ಆಗಲ್ಲ ಹಂಗ ಅವಟದ ಜೀವ್ನ ಎಲ್ಲ
ಬಾಳ ೆಟ್ನ ಆಪಟ್ರ
ಹಯ್ಯ ತುಂಬಾ ಕಷ್ಟ ಆಗ್ಬಿಟ್ಟದ ಆಮೇಲೆ ಹ ಏನೋ ಮಾಡಾಕ್ಐ್ತಿಲ್ ನಾವ ಏನ್ ಮಾಡದು
ಈ ಕಡೆ ನೀವು ಜಮೀನ್ಾರವ ವಾರ ಕೊಟ್ಟಿದಾರ ಬುಡ್ಸ್ಕೊಂಡ್ ಮಾಡಕ ಆಗವ
ಯಾನ್ ಮಾಡ್ದ ಮಾಡಕ್ಕ ಆಗಲ ಕಣ
ಅಡ ನಿಮ್ ತಮ್ಮ ಪಾಂಸ್ಟ್ಟ ತಾನೆ ಅದ ನೀರ್ ಹೊಡತಾರ
ಪಂಪ ಸಟ ನೀ ರೋಡ್ತ ನೀರು ಓಡುತ್ತಾ ಏನ್ ಮಾಡಡಮು ಏನು ಮಾಡಕ್ಕ ಆಗಲ್ಲ ನೀಏನು
ಟೈಮ್ ಆಯ್ತು ನಗದ ನೋಡಿ
ಇನ್ನೊಂದು ಇಪ್ಪತ್ ಸೆಕೆಂಡ್ ಅದ ಅಷ್ಟೆ ಆಗೋಯ್ತದದು
ಆಮೇಲ್ ನಾನ್ ಮಾಡ್ತ್ರಿ
ಹಾ ಸರಿ ಫಸ್ಟ್ ನಾರ್ಮಲ್ ಕರ್ ಮಾಡಿ ಒಂದು ಮೂವತ್ ಸೆಕೆಂಡ್ ಬಿಟ್ಬಿಟ್ಟು ನಾರ್ಮಲ್ ಕರ್ಲ್ ಮಾಡಿ
ನಮ್ಮರ ಎ ಅವಳ
ಹ ನಂಬರ್ ಹೇಳ್ತೀನಿ ಆಮೇಲೆ ನೀವು ಈಗ್ ಕಾಲ್ ಮಾಡಿ ಸರಿನಾ
ಸ ಸರ್ ಆಯತು ಹಾ ಯ ಮುಗಿತಾ ಸರ್ ಮುಗಿತ